ಮಸ್ತ
ನಮಸ್ಕಾರ
ಏನ್ ಮಾಡ್ತಿದ್ದೀರಾ
ಇದೀವಿ ನೀವೇನ್ ಮಾಡ್ತಿದ್ದೀರಾ
ಹಾ ನಾವು ಹಿಂಗೆ ಕೋತಿದ್ವಿ ಊಟ ಮಾಡುದ್ರಾ
ಏ ಹ್ಮ ಮಾಡ್ದ ನೀನ್ ಮಾಡ್ದಾ
ಹಾ ಆಯ್ತು ಸ್ವಲ್ಪ ಜೋರಾಗಿ ಮಾತಾಡಿ ಯಾಕೆ ಮಲಗಿದ
ಇಲ್ಲ ಇಲ್ಲ ಕೇಳಿಸ್ತಿಲ್ವಾ
ಅಂದ್ರೆ ನಿಧಾನ ಕೇಳಿಸ್ತಿದ್ದು ಇವಾಗ ಕೇಳಿಸ್ತಿದೆ ಪರವಾಗಿಲ್ಲ
ಹ್ಮ್ ಹೇಳ ಏನ್ ಮಾಡ್ತಇದಿಯ್
ನಾನು ಹಿಂಗೆ ಸುಮ್ನೆ ಕೂತಿದ್ದೆ ನೀನ್ನ್ ಮಾಡ್ತಿದ್ದೀಯಾ
ಏನಿಲ್ಲ ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ ನೀನು
ಹಾ ಮತ್ತೆ ನಾನು ನಿನಗೆ ಕರ ಅದ್ ಜನ ಅಂತ ನೋಡ್ತಿದ್ದೆ ಅದ್ ಯಾಕೊಬ್ ಬರ್ತಿರ್ಲಿಲ್ಲ
ಹ್ಮ್
ಹ ಅದನ್ನ ನೋಡ್ತಿದ್ದೆ ಇವಾಗ ಬಂತು
ಹ್ಮ್
ಇನ್ನೇ ಸಮಮಚರ
ಹೆಂಗಿತಿ ಹೊತ್ತು ತರ ಇತಿ
ತರಗತಿ ಪರ್ವ ಗ ಎಲ್ಲ ಚೆನ್ನಾಗಿತ್ತು ಹಾ ಹಾ ಜಿನಗೆ ಎಂಗಿತ್ತೋ
ನನಗೂ ಚೆನ್ನಾಗಿತ್ತು
ಮತ್ತೆ ಸ್ನೇಹಿತರೆಲ್ಲಾ ಏನ್ ಮಾಡ್ತಿದ್ದಾರೆ
ಚೆನ್ನಾಗಿದ್ದಾರೆ ಅಯಿದ್ದಾರೆ ಅವಗ ದೂರವಾಣಿ ನೋಡುತ್ತಾ
ಹ ಎಲ್ಲ್ದು ಊಟ ಆಯ್ತು
ಹ್ಮ್ ರೈಟ್ ನಿನ್ ಸ್ನೇಹಿತರ ಏನ್ ಮಾಡ್
ಮತ್ತೆ ಇವತ್ತು ನಾವು ಹಾ ಅವರು ಇನ್ನೇನಾದೂ ರವಾಣೆ ನೋಡ್ಕೊಂಡಿ ಊಟ ಮಾಡಿ ಮಲಗಿದ್ದಾರೆ
ಹ್ಮ್ ನೀನೇನು ಮಾಡ್ತಿದ್ದೆ
ನ ವಿವತ್ತು ಸಾಮಾಜಿಕ ಮಾಧ್ಯಮ ಉಪಯೋಗ ಮತ್ತೆ ದುರ ದುರಪಯೋಗ ಮಾತಾ ಇಡೋಣ
ಹ್ಮ್ ಹ್ಮ್ ಏನ್ ಮಾಡ್ತಿದ್ದೆ ನೀನು
ಹಾ ನಿನ ಏನ ಮಾಡ್ಲಿ ಕೂತಿದ್ದೆ ಉಟ್ಟ ಊಟ ಮಾಡಿ ಕೂತ ಇದ್ದೇ ಮಲ್ಕಂಡತ್ತು ಹೆಂಗೆ ಸುಮ್ನೆ
ನಾನು ಸ್ವಲ್ಪ ಇನ್ಸ್ಟಾಗ್ರಾಮ್ ನೋಡ ತಿ ನೀನು
ಆ ನಾನು ಹಾಗೆ ಆದರೆ ಕೆಲವೊಮ್ಮೆ ಅನ್ಸುತ್ತೆ ಸಾಮಾಜಿಕ ಮಾಧ್ಯ ಮಾಧ್ಯ್ಯಮದಲ್ಲಿ ಹಹ ತುಂಬಾ ಸಮಯ ವ್ಯರ್ಥ ಆಗ್ತಿದೆ ಅಂತ
ಹೌದು ಮೊದ್ಲು ಐದು ನಿಮಿಷ ಅಂತ ಓಪನ್ ಮಾಡ್ತೀನಿ ನೋಡ್ತಾ ನೋಡ್ತಾ
ಹ
ಒಂದು ಗಂಟೆ ಆಗ್ಬಿಡುತ್ತೆ
ಅದೇ ಸಮಸ್ಯೆ ಆಗ್ಬಿಟ್ಟಿದೆ ಓದೋಕಂತ ಕು ಮಧ್ಯ ಮದ್ಯ ಫೋನ ನೋಡೋದು ಅಭ್ಯಾಸ ಆಗಿದೆ ನೋಡ್ಬಾರ್ದ ಅಂತ ಅನ್ಕೋತೀನಿ ಆದ್ರೂನು ಕೈ ಸುಮ್ನೆ ಇರಲ್ಲ ಒಂದ್ ಐದ ನಿಮಿಷ ಫೋನ್ ನೋಡ್ಬಿಟ್ಟು ಆಮೇಲೆ ಮತ್ತೆ ಓದಕ್ ಶುರು ಮಾಡೋಣ ಅನ್ಸುತ್ತೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆ
ಹ್ಮ್ ನನಗೂ ಹಾಗೆ ಆಗುತ್ತೆ ನೋಟಿಫಿಕೇಶನ್ ಬಂದ ಕೂಡ್ಲೆ ಗಮನ ಕಡೆ ಸೆಳಿಯುತ್ತೆ
ಹೌದು ಆದರೆ ಸಾಮಾಜಿಕ ಮಾಧ್ಯಮದಿಂದ ಒಳ್ಳೆಯ ವಿಷಯಗಳು ಇವೆ ಅಲ್ವಾ
ಖಂಡಿತ ಹೊಸ ವಿಷಯನ್ನು ಕಲಿಯಬಹುದು ಉದ್ಯೋಗದ ಮಾಹಿತಿ ತಂತ್ರಜ್ಞಾನ ಅಪ್ಡೇಟ್ಗಳು ಆನ್ಲೈನ್ ಕೋರ್ಸ್ಗಳು ಎಲ್ಲವೂ ಸಿಲು ಸಿಗುತ್ತದೆ
ಹೌದು ನಾನು ಆ ಇ ಟ್ಯೂಬ ನಲ್ಲಿ ಪೈಥಾನ್ ಮತ್ತೆ ಇಂಗ್ಲಿಷ್ ಕಲಿಯುತ್ತಿದ್ದೀನಿ ಆದದರಿಂದ ನನಗೆ ತುಂಬ ಉಪಯೋಗ ಆಗ್ತಿದೆ
ಹ್ಮ್ ಅದೇ ಸರಿಯಾದ ಬಳಕೆ ನಾವು ಹಾಗೆ ಬಳಸುತ್ತೇನೆ ಅನ್ನುವುದರ ಮೇಲೆ ಅದರ ಉಪಯೋಗ ಬರು ಇರುತ್ತೆ
ಆದರೆ ಕೆಲವರು ದಿನ ಬಿಡೀ ಆಹ ರೀಲ್ಸ್ ನೋಡ್ತಿರ್ತಾರೆ ಬರೆ
ಹೌದು ಆಗ ಸಮಯದ ಜೊತೆಗೆ ಏಕಾಗ್ರತೆಯು ಕಡಿಮೆಯಾಗುತ್ತೆ
ಹೌದೌದು ಮತ್ತೆ ಓದೋಕೆ ಮನ್ಸೆ ಬರಲ್ಲ ಅದಕ್ಕೆ ಸಮಯ ನಿಗದಿ ಮಾಡ ಕೊಡ್ಬೇಕು ಓದೋ ಸಮಯದಲ್ಲಿ ಫೋನ ದೂರ ಇಡಬೇಕು ಅಲ್ವಾ
ಹ್ಮ್ ಹ ಹೌದು ನಿಜ ನನಗು ಹಾಗೆ ಆಗತ್ತೆ ನೀನ್ನ ದಿನಕ್ಕೆ ಎಷ್ಟು ಸಮಯ ಸಾಮಾಜಿಕ ಮಾಧ್ಯಮ ಬಳಸುತ್ತೀಯಾ
ಸುಮಾರು ಅರ್ಧ ಗಂಟೆಯಿಂದ ಒಂದ್ ಗಂಟೆ ಅದಕ್ಕಿಂತ ಹೆಚ್ಚು ಬೇಡ ಅಂತ ಪ್ರಯತ್ನ ಮಾಡ್ತೀನಿ ನೀನು
ನಾನು ಎರಡು ಗಂಟೊ ಹೆಚ್ಚು ಬಳಸುತ್ತೇನೆ ಅನಿಸುತ್ತೆ ಆಗ ಸ್ಕ್ರೀನ್ ಟೈಮ್ ಚೆಕ್ ಮಾಡು ನೋಡಿದ್ರೆ ನಿಿನಗೆ ಗೊತ್ತಾಗುತ್ತೆ ಎಷ್ಟು ಸಮಯ ಆಗುತ್ತಿದೆ ಅಂತ ನೀನು ಹೀಗೆ ನೋಡು ನೀನು ಎಷ್ಟ್ ಸಮಯ ಬಳಸ್ತ ೀಯಾ ಅಂತ ಗೊತ್ತಾಗತ್ತೆ
ಹಾ ಹಾ ಒಳ್ಳೆಯ ಸಲಹೆ ಹ ಹ ಹಿಂದಿನಿಂದ ನೋಡ್ತೀನಿ ನಾನನು
ಹ್ಮ್
ಮತ್ತೊಂದು ವಿಷಯ ಗೊತ್ತಾ ಆ ಮಲಗೋ ಮುಂಚೆ ಮೊಬೈಲ್ ಬಳಸಿದ್ರೆ ನಿದ್ದೆ ಆ ಮೇಲೂ ಪರಿಣಾಮ ಆಗುತ್ತಂತೆ
ಹ್ಮ್ ಹೌದು ಕೆಲವೊಮ್ಮೆ ರರಿತಡವಾಗಿ ಮಲಗುತ್ತೇನೆ ಅದಕ್ಕೆ ನಂಗಿದ್ದೆ ಇವರೆಲ್ಲ ಬೆಡ್ಗೆ ಎಲ್ಲ ಇದ್ದೆ ಬತ್ತೆ
ಹೌದೌದು ಮತ್ತೆ ಅದಕ್ಕೆ ಬೆಳಗ್ಗೆ ಬೇಗ ಹೇಳಏಳೋ ಕಹಾಗಲ್ಲ ನಿಜವಾ
ನಿಜ ಬೆಳಗ್ಕಗೆ ಎದ್ದಾಗಲೂ ದಯವಾಗುತ್ತದೆ
ಹ್ಮ
ದ
ಅ ಆದ್ದರಿಂದ ಮೇಲು ಮಲಗುವ ಆ ಹ ಗಂಟೆ ಮೊದಲೇ ಫೋನ್ ಒಡ್ಡಿಕೊಂಡು ಒಳ್ಳೆಯದು ಅಂದ್ರೆ ಫೋನ್ ಯೂಸ್ ಮಾಡ್ಬಾರ್ದು ಮಲ್ಗೋಕ್ ಮುಂಚೆ ಸ್ವಲ್ಪ ಇದ ಮಾಡ್ಬೇಕು ತಪ್ಪಸ್ಬೇಕ ಅದ್ನ್ನ ನೋಡೋದನ
ಸಾಮಾಜಿಕ ಮಾಧ್ಯಮದಲ್ಲಿ ಎಲ್ಲವೂ ಖುಷಿಯಾಗಿರುವ ಕಾಣಿಸುತ್ತುತ್ತದೆ ಅಲೋ
ಹ ಅದು ನಿಜ ಜೀವನ ಅಲ್ಲ ಜನರು ತಮ್ಮ ಜೀವನದ ಒಳ್ಳೆಯ ಣಗಳನ್ನೇ ಹೆಚ್ಚು ಹಂಚಿಕೊಳ್ಳುತ್ತಾರೆ
ಹ್ಮ್ ಅದನ್ನ ನೋಡಿ ಕೆಲವರಿಗೆ ಬೇ ಬೇಸರವ ಆಗುತ್ತೆನೆ ನಾನ ಹು ಹಾಗೆ ಆಗುತ್ತೆ
ಹೌದೌದು ನನ್ಗೂನು ನಮ್ಮನ್ನು ನಾವು ಇತರರ ಜೊತೆ ಹೋಲಿಸಿಕೊಳ್ಳಬಾರದು
ಹ್ಮ್ ಸಾಮಾಜಿಕ ಮಧ್ಯದಲ್ಲಿ ಸುಳ್ಳು ಸುದ್ದಿಗಳು ಬರುತ್ತವೆ
ಹೌದೌದು ಆದರಿಂದ ಯಾವುದೇ ಸುದ್ದಿಯನ್ನು ತಕ್ಷಣ ನಂಬಬಾರದು ಮೊದಲು ಪರೀಕ್ಷಿಸಬೇಕು
ಕಾಲೇಜು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಮಾಧ್ಯಮ ಬೇಕು
ಬೇಕು ಆದರೆ ಓದು ಕೌಶಲ್ಯ ಮತ್ತು ವೈಯಕ್ತಿಕ ಆಹ ಬೆಳವಣಿಗೆಗೆ ಸಹಾಯವಾಗುವ ರೀತಿ ಎಲ್ಲಿ ಬಳಸಬೇಕು
ಹ್ಮ್ ನಾನು ಇನ್ನು ಮುಂದೆ ಕಲಿಕೆಗೆ ಸಂಬಂಧಿಸಿದ ಪೇಜ್ಗಳನ್ನು ಮಾತ್ರ ಹತ್ರ ಫಾಲೋ ಮಾಡ್ತೀನಿ ಅದು ಒಳ್ಳೆದಲ್ಲ
ಹೌದೌದು ಅದು ತುಂಬಾ ಒಳ್ಳೆ ಒಳ್ಳೆಯ ನಿರ್ಧಾರ ಮಾಡಿದ್ದೀಯಾ ಹಗೆ ಮಾಡಡು
ಹ್ಮ್ ಸಮಯ ಉಳಿಸಿದ್ರೆ ಇನ್ನಷ್ಟು ಪುಸ್ತಕ ಓದಬಹುದು
ಹಾ ಅ ಅ ಖಂಡಿತ ಹೊಸ ಕೌಶಲ್ಯವನ್ನು ಕಲಿಯಬಹುದು ನೀನು
ಹ್ಮ ಈ ಮಾತುಕತೆಯಿಂದ ನನಗೆ ಒಂದು ವಿಷಯ ಅರ್ಥ ಆಯ್ತು ಸಾಮಾಜಿಕ ಮಾಧ್ಯಮ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ
ಹೌದೌದು ಅದ್ರನ್ನ ನಾವು ಹೇಗೆ ಬಳಸುತ್ತ ಟಿವಿವ ಅನ್ನೋದೇ ಮುಖ್ಯ ಅಲ್ವಾ
ಹ್ಮ್ ಸರಿ ಇವತ್ತಿನಿಂದ ಸಮಯ ವ್ಯರ್ಥ ಮಾಡದೆ ಉಪಯುಕ್ತ ಕೆಸಗಳಿಗೆ ಹೆಚ್ಚು ಸಮಯ ಕಳ್ತೀನಿ ನಾನ್
ಹಾ ಹೌದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಯಚನೆ ಮಾಡಿದ್ದೀ ಹಂಗಗೆ ಮಾಡು ಒಳ್ಳೇದಾಗಲಿ
ಹ್ಮ್ ನಿನಗೂ ಅಷ್ಟೆ
ಹಾ ಜಾಸ್ತಿ ಪುಸ್ತಕಗಳನ್ನ ಓದ ನಿಮಗೂ ಹೊಸ ವಿಷ ವಿಷಯ ಗೊತ್ತಾಗುತ್ತೆ ಹ ಏನು ನೋಡ್ ಇದಯಾ ಇದನ ಮೊಬೈಲ್ ಜಾಸ್ತಿ ನೋಡೋಕ್ಕೆ ಹೋಗ್ಬೇಡ ನಾನು ಅಷ್ಟೆ ಹೊಸ್ತಕಲ್ ನ ಓದ್ತೆ
ಹ್ಮ್
ಧನ್ಯವಾದಗಳು
ಹ್ಮ್ ಧನ್ಯವಾದ
ಹ್ಮ್
ಹ್ಮ